ಹಲೋ
ಹಲೋ
ಹಲೋ
ಯಾವೂರು
ನಮ್ದುರಿೀ ಈ ಕಡೆ ಹುಬ್ಬಳಿ ರೀ
ಹೌದ್ರಿ
ಏನ್ ಮಾಡಕತ್ತರಿ.
ಏನ್ ಸುಂಕುಂತಿವ್ರೀ
ಎಲ್ಲಾ ಆರಾಮಿದ್ರ ಇಲ್ರೀ
ಹಾ ರೀ ಆರಾಮ ನೀವ್ ರೀ
ಹೂನ್ರೀ
ಊಟ ರೀ
ಹಲೋ ಅಲೋ ಹಲೋ
ಹಲೋ
ಹಲೋ
ಹಾ ಹೇಳ್ರಿ
ಯಾವೂರ್ರೀ
ಹೌದ್ರೀ ಊಟ ಅದೆಲ್ಲ ಆಗೇದ್ರಿ
ಆಗೇದ್ರಿ ನಿಮ್ದ್ರಿ
ನಮ್ದು ಆಗೇದ
ಮತ್ತೇನ್ರೀ ಸಮಾಚಾ ನಾವ್ರಿ ಈಗ ಅನ್ನನ್
ಹೌದ್ರಿ
ಹೂನ್ರೀ
ಏನ್ ಓದಿರಿ
ಹನ್ನೆರಡನೇಯತ್ತ ರೀ
ಪಿ ಯು ಸಿ ಮುಗಿತೇನ್ರಿ
ಹೂನ್ರಿ ವಾ ಮುಗದದ
ಹೌದ್ರಿ ಮುಂದೇನ್ ಮಾಡ್ಬೇಕ.
ಲಗ್ನ ಮಾಡ್ತೀವ ಅಂದಾರೀ
ಹೌದ್ರಿ
ಹೂನ್ರೀ
ಆಲ್ ದ ಬೆಸ್ಟ್ ರೀ
ಥ್ಯಾಂಕ್ಸ್ ರೀ
ಮತ್ತೇನ್ರಿ ಮೂ ಊರ್ ಕಡೆ ಮಳಿ ಬೆಳಿ.
ಮಾಡಾ ಆಗ್ಯದ್ರೀ
ಹೌದ್ರಿ
ಹೂನ್ರೀ
ಎಲ್ಲ ಆಗ್ಯದ್
ಆ
ಮಳಿ ಆಗ್ಯದ್ರೀ
ಇನ್ನ ಇಲ್ರಿ ಇನ್ನ ಬರ್ತದೇನ್ರೀ ಸದ್ದ.
ಹೌದ್ರೀ
ಹ್ಮ್
ಹ್ಮ್ ಹ್ಮ್
ನಿಮ್ ಕಡೆಯಿರಿ
ನಮ್ ಕಡೆನ ಹಾಗಗೇದ್ರಿ
ಹೌದ್ರಿ ಮತ್ತೇನ್ರು
ಮತ್ತೆ ಏನಲ್ ನೋಡ್ರ
ನಿವಾ ಹೇಳ್ಬೇಕು
ಆ ರೀ
ಏನ್ರಿ ನಿಮ್ಮ್ ಹೆಸರು
ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ ನಿಮ್ಮ್ ಹೆಸರು
ರೇಟದದ ರೀ ನೀ ಮ ಹೆಸರ ಹ
ಹ
ಆ್ ನಮ್ ತಂದೆ ತಾಯಿ ಹೆಸರು ಇಟ್ಟಿದ್ರಿ
ಹೌದ ರೀ ಸ್ವಲ್ಪ ಶಾರ್ಟೈ್ ಮಾಡ್ಕೋದು ಹೆಸರು
ಮುಂದನ್ ಮೇಡ್ರ
ನಿಮ ಮುಂದೇಲ್ರಿ ಈಗ ಮಾಡ್ಕೊಬೇಕ್ರಿ
ಏನ್ರಿ
ನಮ್ಮ ಹೆಸರಿ
ಹಾಂಡ್ರಿ
ಪೂರ್ಣ ಆನಂದ ದೇವಿ
ನಿಮ್ಮ ಹೆಸರು ಎಷ್ಟು ಹ ಅದಲ್ರರಿ
ನಾನ ಇ
ನಾನೇ ಟ್ಟ ನಾನೇ ಟ್ಟು
ಹೌದ್ರಿ
ಹ
ಹ ರೀ ಮತ್ತೇ ನ್ರಿ
ನೀವೇ ಹೇಳ್ಬೇಕು ಹೆಸರುದ್ರ ನಿಮ್ದಾದ್ರೆ
ಹ ನಿಮ್ದ ಹೆಸರುದ ಇಲ್ರಿ
ಇಲ್ರರಿ ಬಸ ಆಟ್ ಮಾಡ್ಕೊಂಡ ನೀಿ್ರ
ಹೌದ್ರಿ ನಮ್ದು ಶಾರ್ಟ್ ಐತ್ರಿ
ಏನಾದ್ರ
ಸರಿೇ
ವಿಚ ಸ
ಏನ್ ರೀ
ನ ಹಡುುವಂದಾರ ಅದಬೇಕಂತರಿದ್ ನಮ್ ಗಗೆಳ್ತ ಬ
ಹೌದ್ರಿ ಹ ಮತ್ತೇನ್ರಿ
ಮತ್ತೆ ನೀವೇ ಹೇಳ್ಬೇಕು
ಏನ್ ನಿ ಮನೆಗೆ ಎಷ್ಟು ಜನ ಇದ್ರ
ನಾ ಮನ ಇಪ್ಪತ್ತ ಎರಡು ಮಂದಿ
ಹೌದ್ರಿ
ಹ ಹ ದಿ ತಿರ್ಬೇಕಲ್ರರಿ
ಹೌದ್ರೀ ಮತ್ತೇಏನ್ ಕಾಂಪಿಟೇಟಿವ್ಓದಕೈತ್ರಿ ಏನ್ರೀ
ಎಲ್ದ ಕಂಪ್ಲೀಟ್ ರಿ ನಮ್ನೆ ಲಗ್ನ ಮಾಡ್ತಾರ ಅಂತೇಳ್ದನ್ ಬೇನನೆ
ಹೌದ್ರಿ ಇಷ್ಟ ಇಷ್ಟು ಬೇಗ ಯಾಕ್ರಿ
ಮಾಡಕದ ಇವನ್ಯ ಮಾಡಕತ್ತ
ಹೌದ್ರೀ ನೀವುದ ಹೇಳ್ಬೇಕಕ್ ಇಲ್ರಿ
ನಿಮ್ದು
ಓದತ ಅ ತಿೇಳ್ಬೇಕಕ್ ಇಲ್ರಿ
ಸ ನವು ಆ
ಹೌದ್ರಿ
ಹನ್ ರ ಸ್ವಪ್ಪ ಕಾಯಿಗ ತಿಂತೀರಿ ಅಂದ
ಅಳ್ಳೇ ರೀ
ಚ ಬ
ನೀವೇ ತಿನ್್ರಿ
ಹೌದ್ರಿ ಆಯ್ತು ಆಯ್ತ್ ನಾಯ್ತ್ ನಿಂತಿತ್ವ್ರೀ
ಹಾ ಹಾ ತಿನರಿ ನೀವ್ ಆಡ್ ತಿಂಬ ತಿನ್್ರಿ ಸಾಕ್ರಿ
ಹೊಡ್ದುಮನ್ ಆಗಲ್ರಿೀ ಸ್ವಲ್ಪ ತುಂಬರಿ ಯಾರದ ಏನ ತೊಂಡ್ ಕತಲ್ರಿ ಹದು
ಇದು ಪ್ರ ನೀಂತರಿ
ಹೌದ್ರೀ
ಹ್ಮ ಮತ್ತ ಎನ್ ಮಾಡಕತ್ರಿ ಹೊಲ್ದಾಗ ಏನಕಿರಿ
ನಾ ಅಪ್ಪನಮ್ಮಗತ್ರಿ ಅಲ್ದಾಗ ಏನ್ಕಾರನ್ರಿ
ಹೌದ್ರಿ ಕ ತುಂಬ ತ
ಹಾ
ಚಕರೆ ಯದು
ಗೊತ್ತಲ್ ಹಬ ಕೇಳ್ಬೇಕ್ರೀ
ಹ್ಮ್ ನೀ ಹಬಕ್ಕೆಾವತ್ರಿ
ಹ್ಮ
ನಿಮ ಏನ್ ಗೊತ್ತಿಲ್ಲ ಏನ್ರಿ
ಹ ಗೊತ್ತೇಲ್ರಿ ಅದ್ರ ಬಗ್ಗೆ ಆಟೊಂದ ನಾಲಜು ಇಲ್ಲ ರೀ ಹ್ಮ
ಹೌದ್ರಿ
ಹು ನ್ ರೀ
ಹಾ ಹ್ಮ ನಿಮ ತಮ್ದಾರಾರ ಯಾರ ಇಲ್ಲ ಏನ್ರಿೀ ಇದ್ರ ಬೇಕ್ರಿ ಹೌದೌದು ಎಷ್ಟು ಕೇರ್ಲೆಸ್ ಮಾಡ್ತೀರ ಅಲ್ರಿ
ಸುತ್ತನೆ
ಹಾ ಸರಿ ಹ ಮತ್ತ ಏನ್ ಮಾಡಕ್ಯತಿರಿ
ಮತೇ ನೀ ಇಲ್ರಿ ಇನ್ನೊಂದ ಎರಡು ಬಂಗ ಲೂ ನೀ ಸರಿ ಯಕ ನೋಡ್ಕೊತಕ್ಕತೀಿ
ಎಲ್ಲಾ ಆರಾಮದ್ರ ಇಲ್ರಿ
ಹನ್ ಬೇಸ್ ಇದ್ರಿ ನಾಳೆ ಉರಿ ಗೊತ್ತ
ಏನ್ೀ
ಹ ಬೇಸ್ಿದ್ದೀರಿ ನಾಳೆ ಊರಿ ಬರ್ತ ಏನ್ ಮಾಡ್ತಾರೆ
ಹೌದ್ರಿ ಹ ಆರಾಮರೀ
ಆರಾಮ್ ಇರ್ತೇವ್ರರಿ ಮತ್ತ ನಿಮ್ ಅಂತಾರ ಹೇಳ ಮಗ ಆರಾಮ್ ಇರ್ಬೇಕಲ್ರರಿ
ಹೌದ್ರಿ ಯಾಕಂದ್ರ ನಾ ಬಾಳ್
ಹ ರ
ಹಾ
ಸೆವೆಂತ್ಸ್
ಏನ್ರೀ
ಡಿಸಟರ್ಬನ್ಸ್
ಹಲೋ
ಹಾ ಕೇಳತ್ರಿ
ಹಾನ್ರಿ ನಿಮಗ
ಸ ನಮೂ ಕೇಳತ್ರಿ ಈ ಸ್ವಲ್ಪ ಗಾಳಿ ಬಿಡ್ತದ ರೀ ಚೆಕ್ಕೆ
ಹೌದ್ರಿ ಈ ಗಾಳಿ ಜಗ್ಗೆ ಆದ್ರ
ಹ್ಮ
ಆಂದು
ಹ ಹ್ಮ ಮತ್ತ ನಿಲ್ಲ ನೀವ ಹೇಳ್ಬೇಕ್ರಿ ಎಲ್ ಎಲ್ ಕಾಲೇಜ್ ಹೋಗ್ತೀರಿ
ಸುರ್ಪುರ್ ಓ್ತವ್ರಿನು
ಹಓ ಸ್ವಲ್ಪ್ರೀ ಬಾರಿ ಮಾಡ್ರಿ ರಾಜಾರ ನಾ ನಾವ್ ಮರ ತಗತಿೀವ ಅಂದ್ರ ತೆಗಿಲಿಲ್ರಿ ಅರ್ಕೊ ಬಿಡ್ತೀವ್ರೀ
ಏನ್ ತಗಿತಿಯ ಅಂದ್ರರೀ
ಕಾಲನು
ಆಊರ ಕಾಲೇಜ್ ಆತದ ಏನ್ರಿೀ
ಹೂ ರಿ ಹೇಳಿದ್ರು ರೀ
ಹಾನ್
ಅರ್ಥ ಆಗದ ಅಸದತತ್ ಮಾಡಿದ್ರ ತೈಿಲ್ ಇಲ್ರರಿ ನಾಚಲ್ಲ್ರರಿ
ಹೌದ್ರಿ ತಾಯಿ ಕೊೋಟಿ ಓತಿವತ್ತಂತ ಅಂದ್ರಿ
ಅಲ್ಲಿ ಯಾವ ಊರ ಗೊತ್ತಿಬೇಕ ದೂರತ್ಂತೇ ಬಿಟ್ಟು ಹ
ಹ್ಮ್ ಹ್ಮ್ ಕಲರಿ ಆಲ್ ದ ಬೆಸ್ಟ್ ರೀ ಮದ ಅಡ್ವಾನ್ಸ್ ಹ್ಯಾಪಿ ಮ್ಯರೇಜ್ ಲೈಫ ಹ
ಹಂಗೆ ಹೇಳಂಗಿಲ್ರೀ
ಯಾಕ್ರೀ
ಡಿಸರ್ಬನ್ ಸ ದೂರವಾರ ಕಡಿ ಪ್ಲೀಸ್ ಗೋ ಆಔಟ್ಸೈಡ್
ಎಲ್ರರಿ ಇಂಗ್ಲೀಷ್ ಅಂತಪರಿ ಗೊತ್ತಾಗಲ್ರರಿ ಸಣ್ಣ ಬಾರತ್ರಿ
ನಿಮ ಗೊತ್ತಾಗುತ್ತಲ್
ನಾವ ಗೊತ್ತಾದ್ರ ಪಾರ್ ಗೊತ್ತಾಗ್ಬೇಕಲ್
ಹಾ ತಿಳ್ಸ್ಬೇಕೇ್ರಿ
ಹೌದ್ರೀ
ಹ್ಮ
ಆಯ್ತವ್ರಿ ನಾವು ಸ್ವಲ್ಪ ಹೊರಗಂತೀವ್ರಿ
ಹೌದ್ರಿ
ಹಾ ಹೇಳಡ್ಲ್ದ
ಹಾ
ನಾಲ್ಕ ರೊಕ್ಕ ಬರಲ್ಲ ಕತವು
ತ
ಕಂತ ಬಬಲ್ಲ